ಹೋ ಏನಿಲ್ಲ ಸುಮ್ನೆ ಕೂತ್ ಿದ್ದೆ ನೀವೇನ್ ಮಾಡ್ತಿದ್ದೀರಾ
ನಾನು ಚಾ ಕುಡ್ದ ಇವಾಗೇನಿಂದ ಆಾಯಯ್ತಾ
ಹ್ಮ್ ಆಯ್ತಾಯ್ತ್್ರಿ
ಅ್ರ ಜೊತೆಗೆ
ಮತ್ತ ನನ್ ಸಮೋಸ
ಹೌದಾ ಯಾವ್ದ ಈರುಳ್ಳಿ ಸಮೋಸ ಇಷ್ಟನಾ
ಹ್ಮ ನಾನ್ ಈರುಳ್ಳಿ ಸಮೋಸ ಇಷ್ಟ ನಂಗಗೆ ಅದೇ ತಿಂದಿದ್ದೀಗ
ನನೀಗಿಲ್ಲಪ್ಪ ಆಲೂಗಡ್ಡೆ ಇಷ್ಟ ಆದ್ರೆ ಆಲೂಗಡ್ಡೆ ಜಾಸ್ತಿ ತಿನ್ಬಾರ್ದಂತೆ
ಹ ಕಾಲ್ ನೋ ಬರುತ್ತಂತೆ
ಇದು ಅವಾಗವಾಗ ತಿಂದ್ರೆ ಏನು ಆಗಲ್ಲ
ಜಾಸ್ತಿ ತಿನ್ಬೇಡ್ರಿ
ಇಲ್ಲ ಇಲ್ಲ ನಾನ್ ಸಮೋಸಗಳೇ ತಿನ್ನಲ್ಲ ಚಾ ಒಂದೇ ಕುಡಿತೀನಿ ಅ ಅದುೂ ಜಾಸ್ತಿ ಕುಡಿಯಲ್ಲ ಯಾವಾಗೋ ಒಂದ್ಸಲಿ ತಲೆನೋ ಬರುತ್ತಲ್ಲಾ ಜಾಸ್ತಿ ಆಗ ಮಾತ್ರ ಕುಡಿತೀನಿ ಏನ್ ನಿಂಗೊಂದ ಏನೋ ಹೇಳ್ಬೇಕಿತ್ತು ಏನ್ ಗೊತ್ತಾ ನಮ್ಮ ನಮ್ಮ ಊರಲ್ಲಿ ಇನ್ನ ಒಂದು ವಾರ ಅಷ್ಟೇ ಜಾತ್ರೆ ಇದೆ ಬರ್ತಯಾ
ಓ್ ಬರ್ತೀನಿ ಪಕ್ಕ ಬರ್ತೀನ್ಿ ನಂ್ ಜಾತ್ರೆ ಇಷ್ಟ ಅಲ್ಲ ಆಟ ಆಡೆಲ್ಲ ತುಂಬಾ ಇಷ್ಟ
ಏ ನಮ್ಮತ್ರ ಚೆನ್ನಾಗಿರುತ್ತೆ ಜಾತ್ರೆ ದೊಡ್ಡದಾಗಿ ಮಾಡ್ತೀವಿ ಸಾವಿರಾರು ಜನಗಳು ಬರ್ತಾರೆ
ಹ್ಮ್
ನಿಮ್ ಊರ ಹತ್ರ ಮಾಡ್ತೀರಾ ಜಾತ್ರೆ ಹೆಂಗ್ ಮಾಡೋದ್ ನೀ್ ಜಾತ್ರೆ
ನಮ್ ಕಡೆನೂ ಜಾತ್ರೆ ಇತ್ತು ಗೊತ್ತಾ ಒಂದ್ ತಿಂಗ್ಳ ಹಿಂದೇ ಏನಾಯ್ತು ಅಂದ್ರೆ ನಮ ನಂಗ್ ಅವಾಗ ಎಕ್ಸಾಮ್ಸ್ ಇದ್ವು ಪರೀಕ್ಷೆಗಳಿ ಇರೋದ್ರಿಂದ ನಾನು ಹೋಗಕ್ಕ ಆಗ್ಲಿಲ್ಲ ಬೇಜಾರುಾಗಗ್ತಿದೆೆ
ೆ ಬಾರಿ ಕಷ್ಟ ಆಗುತ್ತೆ ನಮಗೆ ಊರ್ ಕಡೆ ಹೋಗಕ ಆಗಲ್ಲ ಜಾತ್ರೆಗಳು ಇವಾಗ ಇವಾಗ ಏನು ಹೋಗಕ ಆಗ್ತಿಲ್ಲ ಆದ್ರೂ ಹೋಗ್ಲೇಬೇಕಲ್ಲ ಚೆನ್ನಾಗಿರುತ್ತೆ
ಹ್ಮ್ ನನ್ ತಮ್ಮ ಎಲ್ಲಾ ಹೋಗಿದ್ರು ಚೆನ್ನಾಗಿತ್ತು ಗೊತ್ತ ಜಾತ್ರೆ ಎಲ್ಲಾ ಅವಾಗ ಹೆಂಗೋ ಅವಾಗ ಹೆಂಗೋ ಮಿಸ್ ಆಗಿದ್ದೀನ್ ಪಕ್ಕ ನಿಮ ಕಡೆ ಬರ್ತೀನಿ
ಹಾ ನಮ್ಮ್ೂರ್ ಜಾತ್ರೆಯಲ್ಲಿ ಏನೇನ್ ಇರೋದ್ ಗೊತ್ತಾ ಬೆಳಗನ್ ಜಾವ ನಾವು ಬೇಗ ಎದ್ದಳ್ತೀವಿ ಅವತ್ತು ನಾಲ್ಕಕ್ ಗಂಟೆಗೆ
ಹ್ಮ್ ನಾನಾ ಏನೋ ನನಗ್ ಸ್ವಲ್ಪ ನಿ ್ದೇ ಜಾಸ್ತಿ
ಏ ನಾನು ಮಾಡ್ತೀನಿ ನಂಗಂಗು ಕರೆಕ್ಟ್ ಆರ್ ಅವರ್ ಹಂಗೆಲ್ಲ ನಿದ್ದೆ ಇರ್ಬೇಕು ಆದ ಜಾತ್ರೆ ಅಲ್ಲಾ ಖುಷಿ ಇರುತ್ತೆ
ಹ್ಮ್ ನಾನ್ ಆ ಮನಗ್ ಆಟಾಡೋದ ಒಂದಿದ್ರ
ಕರ್ಕೊಂಡು ಅಂದ್ರೆ ಬೆಳಿಗ್ಗೆ ಎದ್ದು ಆಹ ಮನೆಯಲ್ಲ ಗೂಡ್ ಗುಡಿಸಿ ಸಾರ್ಸಿ ಎಲ್ಲ ಮಾಡ್ಕೊಂಡು ಮತ್ತೆ ಮನೆಲಿ ಅಡುಗೆ ಗೆ ಎಲ್ಲ ಮಾಡ್ತಾರೆ ಅವತ್ತು ತರ ತರದ ಅಡಗೆ ಎಲ್ಲಾ ಮಾಡ್ತಿವಿ ನಾವು ಒಬ್ಬಟ್ ಟ್ಟು ಗೊತ್ತಲ್ಲ ನಿನಿಗೆ
ಹ್ಮ ನಂಗ್ ಸಿಹಿ ತಿಂಡಿ ಅಂದ್ರೆ
ಹೌದಾ ಒಬ್ಬಟ್ಟು ಚೆನ್ನಾಗ್ ಮಾಡ್ತಾರೆ ನಮ್ಮ ಮನೇಲಿ ಎಲ್ಲಾ ಸಂಡಿಗೆಗಳು ಅನ್ನ ಸಾಂಬಾರು ಎಲ್ಲಾ ಇರುತ್ತೆ
ಹ್ಮ್
ಮತ್ತೆ ಅವತ್ತುೂ ಜಾತ್ರೆ ಇರುತ್ತಲ್ಲ ಅವಾಗ ದೇವಸ್ಥಾನಕ್ಕೆಲ್ಲಾ ಹೋಗ್ಬೇಕು ಬೆಳಿಗ್ ಬೆಳಿಗ್ಗೆ ಹೋಗಿ ದೇವ್ರ ದರ್ಶನ ಎಲ್ಲಾ ಮಾಡಿ ಬೆಳಿಗ್ಗೆನೆೇ ಹೋದ್ರೆ ಚೆನ್ನಾಗಿರುತ್ತೆ ಸಂಜೆ ಏನ್ ಗೊತ್ತಾ ಜಾಸ್ತಿ ಜನ ಬಂದ್ಬಿಡ್ತ ತರಲ್ಲಾ ಕಷ್ಟ ಆಗುತ್ತೆ ಅವತ್ತಿನ್ ದಿನ ಎಲ್ಲಾ ಆಟಾ ಆಡಕ್ಕೆೆಲ್ಲ ಆಗದೇ ಇಲ್ಲ
ಹ ಒಂದೇ ದಿವಸ ಆಟಾಡಕ್ ಆಗಲ್ಲ ಒಂದ್ ಒಂದೊಂದ್ ವಾರ ಇರ್ತವಲ್ಲ ಒಂದೊಂದ ಕಡೆ ನಿಮ್ ಕಡೆ
ಹ ನಮ್ಮೂರ್ ಹತ್ರ ಎಲ್ಲ ಒಂದ್ ದ್ ವಾರ ಇರುತ್ತೆ ನೀನ್ ಅದಕ್ಕೇನ್ ಭಯ ಪಡ್ಬೇಡ ನಿನಿಗ್ ಒಂದ ವಾರ ರನು ಕರ್ಕೊಂಡ್ ಹೋಗ್ತೀನಿ ಹ್ಮ್ ಕರ್ಕೊಂಡ್ ಹೋಗ್ತೀನಿ ನಿಂಗ ಇಷ್ಟ ಅಲ್ಲ ಹೆಂಗು ನನಿಗ್ ಅದಿಕ್ಕೆ ನೆನ್ಪಾಯ್ತು ಇವ್ಳಿಗ್ ಇಷ್ಟ ಅಲ್ಲ ಅಂತ ತ ಅದಿಕ್ಕೆ ಕಾಲ್ ಮಾಡ್ದೆ ಮಾತಾಡೋಣ ಬರ್ತಾಳೇನೋ ಅಂತ ಕರಿಯೋಣ ಅನ್ಕೊಂಡೆ
ಹ್ಮ ತಪ್ಪದೆೇ ಬರ್ತಿ ತಪ್ಪ್ದೇ ಬರ್ತೀನಿ ಬಟ್ ನಂಗ ಆಟ ಆಡ್ ಡವೆಲ್ಲ ಕರ್ಕೊ ಕರ್ಕೊಂಡ್ ಹೋಗ್ಬೇಕ ಆಟಾಡವೆಲ್ಲನು -ಹ್ಮ್ ಆದ್ರೆ ನಂಗ್ ತುಂಬಾ ಭಯ ಆಗುತ್ತೆ ಅದು
ಏ ನಾನ್ ಇರ್ತೀನ್ ಬಾ ದೊಡ್ಡ ಚಕ್ರಲ್ಲಿ ಕುೂತ್ಕೊಂಡ್ರೆ ಚೆನ್ನಾಗಿರುತ್ತೆ
ಬರ್ತಿನ್ ಬಟ್ ಸ್ವಲ್ಪ ಭಯ ಅದು
ಕರ್ಕೊಂಡ್ ಹೋಗ್ತೀನಿ ಒಂದು ಮೂರ್ ನಾಲ್ಕ್ ಬರ್ತವೆ ಇದು ಗೊತ್ತಲ್ಲ ಅದೇನು ಬ್ರೇಕ್ ಡ್ಯಾನ್ಸ್
ಬ್ರೇಕ್ಡಾನ್ಸ್ ಹ್ಮ್ ಅದು ಗೊತ್ತು ಅದ್ರಲ್ಲೂ ಹೋಗಿದ್ದೀನಿ
ಅಯ್ಯೋ ಅದು ನಾನು ನನಿಗೆ ಯದ್ರಲ್ಲೂ ಭಯ ಇಲ್ಲ ಕಿರ್ಚಬೇಕು ಕಿರ್ಚಿದ್ರೆ ಏನು ಭಯನೇ ಆಗಲ್ಲ
ಹ್ಮ್ ಅಯ್ಯೋ ನಾನೊಂದ್ಸರಿ ಅದು ದೊಡ್ಡ ಚಕ್ರದಲ್ಲಿ ಹೋಗಿದ್ದೀಿನಾ
ಹಾ
ಎ ನಮ್ ಕಡೆ ಸ್ವಲ್ಪ ಅದು ಎಷ್ಟು ಇನ್ನೂರು ರೂಪಾಯಿ ಒಬ್ರಿಗೇನೋ
ಹೌದಾ
ಭಯ ಆಗೋಯ್ತು ಅರ್ಧಕ್ಕೆ ಇಲ್ಡ್ಬಿಟ್ಟೆ ದುಡ್ಡೆಲ್ಲಾ ವೇಸ್ಟ್ ಆಯ್ತು ಬೇಜಾರಾಯ್ತು
ಅಯ್ಯೋ ನಾನ್ ಇರ್ತೀನಿ ಬಾ ನಿನಿಗ್ ಇಳಿಯಕಕ್ಕೆ ಬಿಡಲ್ಲ ನಂಗ್ ಧೈರ್ಯ ಜಾಸ್ತಿ
ಬರ್ತೀನಿ ನೀನ್ ಇರ್
ಹ್ಮ್ ಏ ನಾನ್ ಕರ್ಕೊಂಡ್ ಹೋಗ್ತೀನಿ ನೀನ್ ಎದ್ರಲೆೇ ಬೇಡ ಮತ್ತೆ ಅಲ್ಲಿ ಸಿಹಿ ತಿಂಡಿಗಳೆಲ್ಲ ಸಿಕ್ತವೆ ನಿಂಗ್ ಇಷ್ಟ ಅಂದಲ್ಲ ಜಿಲೇಬಿ
ಹ್ಮ್
ಮತ್ತೆ ನಮ್ ಸೈಡ್ ಪಳಾರ್ ಎಲ್ಲಾ ಹಾಕುಸ್ತಿವಿ ಗೊತ್ತಾ ಊರ್ ಕಡೆಯಿಂದ ಬರ್ತಾರೆ
ಹು ಹ್ಮ್
ಹ ನಮ್ಗೆ ಹತ್ರದ್ದೆ ಹತ್ರ ಇರೋರು ಕುಟುಂಬಸ್ಥರೆಲ್ಲ ಬರ್ತಾರೆ ಹ
ಹ್ಮ್
ಅವ್ರಗೆಲ್ಲಾ ಚಿಕ್ಕ ಮಕ್ಳು ಬಂದ್ರೆ ಅವ್ರರಿಗೆಲ್ಲಾ ಆಟ ಸಾಮಾನ್ಗಳು ಎಲ್ಲಾ ಕೊಡಸ್ತೀವಿ ಮತ್ತೆ ಬಳೆ ಸರಾ ಏನಿಂಗ ಬಳೆ ಕೊಡಿಸ ತ್ತಿನ ನಾನು ಜಾಸ್ತಿ ಅಂಗಡಿಗಳ ಇರ್ತವೆ
ಹ್ಮ್
ಹ್ಮ್ ಸೀರೆ ಅಂಗಡಿನೂ ಇರುತ್ತೆ ಗೊತ್ತಾ ನಮ್ ಜಾತ್ರೆ ಅದು ವಿಶೇಷ
ಏನ್ ಸೀರೆ ಅಂಗಡಿನ
ಹೌದು
ನಮ್ ಕಡೆ ಹಿಂಗ ಇರದೇ ಇಲ್ಲ ಬರೀ ಆಟಾಡವಷ್ಟೇ ಇರ್ತವೆ
ಕರ್ದೆ ನಾನು ಸೀರೆಗಳು ಇರ್ತವೆ ಬಟ್ಟೆಗಳ ಅಂಗಡಿನೂ ಇರುತ್ತೆ
ಹ್ಮ್
ನಿಂಗ ಯಾವ ಬಣ್ಣದ್ದು ಬಳೆ ಇಷ್ಟ
ನನಗೆ ಹಸಿರು
ಹಸಿರು ಬಣ್ಣದ ಬಳೆ ಇಷ್ಟನಾ ಅದನ್ನ ಕೊಡಸತೀನಿ ಮತ್ತೆ ನೀನು ಇವಾಗ ಒಂದೊಂದು ಬಟ್ಟೆಗೆ ಯಾವ ಮ್ಯಾಚ್ ಆಗುತ್ತೋ ಅದು ತಗೊಳ್ಳುವಂತೆ
ಹ್ಮ್ ಸರಿ ಅಂಗಾರೆ ಮತ್ತ್ ನಾನ ಇನ್ನೊಂದು ಕೇಳ್ತೀನ್ ಕೊಡಸ್ತಿಯಾ ನನಗೆ ಅದು ಚಿಕ್ಕಮಕ್ಳದ ಒಂದು ಬರ್ತಿತ್ತಲ್ಲ ಪಿಂಕ್ ಕಲರ್ ಫೋನ್ ಜುಮ್ಮಜಾಲೆ ಹ್ಮ್ ಆ ಫೋನ್ ಬೇಕು ನನಗೆ
ಕೊಡಿಸ್ತೀನಿ ಇರುತ್ತೆ ಬಾ ಹ್ಮ್ ಮತ್ತೆ ಏನ್ ಗೊತ್ತಾ ನಮ್ ಸೈಡ್ ಯಕ್ಷಗಾನ ಅದೆಲ್ಲ ಮಾಡ್ತಾರೆ ಸಂಜೆ ಮತ್ತೆ ರ ತ ಎಲ್ಲಾ ಎಳೀತಾರೆ ಅವಾಗ ಹೋಗ್ತಿವಿ ನಾವು ಹೋದ್ರೆ ನಿಂತಕೊಳಕು ಜಾಗ ಇರಲ್ಲ
ಹ್ಮ್ ರತ್ತ ಏರ್ಬೇಕ್ರಾ ಚೆನ್ನಾಗಿರುತ್ತೆ
ಹಾ ಹೌದು ನಮ್ಮ ಹತ್ರಾನ ದೊಡ್ಡದು ನಿಂತ್ಕಳಕ್ಕೂ ಜಾಗ ಇರಲ್ಲ ಅದೇನೋ ಎಸಿತಾರೆ ತುತಿ ಅಂತ ಬರುತ್ತೆ ಖಜೂರ ಅದನ್ನೆಲ್ಲಾ ಎಸ ಇತಾರೆ ಆ ತೇರಿಗೆ ನಿನ್ ಮನ್ಸಲ್ಲಿ ಏನಾದ್ರು ಅನ್ಕೋಬೇಕು ರತ ಹೋಗ್ಬೇಕಾರೆ ಆ ಮನ್ಸಲ್ ಅನ್ಕೊಂಡು ನಿನ್ ಕ ಅದನ್ನ ಎಸಿದ್ರೆ ಅದೇನೋ ನೆರವೇರುತ್ತಂತ ನಂಗು ನಂಬಿಕೆ
ಹ್ಮ್ ನಮ್ ಕಡೆ ಏನಂದ್ರೆ ನಾವು ಬಾಳೆನ್ ಮೇಲೆ ಬರ್ದ್ಬಿಟ್ಟು ಎಸಿತೀವಿ
ಹಾ ಹ ಒಬ್ಬೊಬ್ಬ್ರ ಕಡೆ ಒಂದೊಂದು
ನಮ್ ಕಡೆ ಬಾಳೆಹಣ್ಣನನ್ ಮೇಲೆಲ್ಲಾ ಬರ್ದು ಎಸಿತಿವಿ ಹ್ಮ್
ಚೆನ್ನಾಗಿರುತ್ತೆ
ಹ್ಮ್ ನಮ್ ಕಡೆ ಏನಂದ್ರೆ ನಾವ ಜ್ಯೋ ಜ್ಯೋತಿ ಮಾಡ್ತಾರಂತಾರಲ್ಲಾ
ಹಾ ಹ ಹ್ಮ್
ಆ ತರ ಜ್ಯೋತಿ ಎಲ್ಲಾ ಮಾಡಿ ಆ ಆರದ ಆ ತರದವು ಮಾಡ್ತೀವ ನಮ್ ಕಡೆ ಜಾತಿ
ಅದೇ ಒಬ್ಬೊಬ್ಬರ್ದು ಒಂದಂದತರ ನೀನ್ ಕರಿ ಅಲ್ವಾ ಮತ್ತೆ
ಓ ನಮ್ದು ಪಕ್ಕ ಇಯರ್ ಎಲ್ಲಾ ಮುಗ್ದು ಹೋಗಿದೆ ನಾನೇ ಹೋಗಿಲ್ಲ ಪಕ್ಕ ನೆಕ್ಸ್ಟ್ ಇಯರ್ ಪಕ್ಕ ಕರಿತ ಬರ್ಬೇಕ್ ನೀವು
ಬರ್ತೀನಿ ನಾನ ಖಾಲಿ ಆಗಿದ್ರ ಬಂದೆ ಬರ್ತೀನಿ.
ಹ್ಮ್ ಹ್ಮ್
ಮತ್ತೆ ನನ್ ಗೆಳತಿಯರೆಲ್ಲಾ ಬರ್ತಾರೆ ಎಲ್ಲಾರ್ಗು ನಿನಗೆ ಪರಿಚಯ ಮಾಡಿಸ್ತೀನಿ
ಹ್ಮ ಸರಿ
ಜೋಕಾಲಿ ಚಕ್ರಗಳೆಲ್ಲ ಆಟಾಡೋಣ ಮತ್ತೆ ನಿಂಗ ತಿನ್ನಕ ಗೋಬಿ ಪಾನಿಪುರಿ ಎಲ್ಲ ಕೊಡಸ್ತೀನಿ
ಹ ನಂಗೆ ಐಸ್ ಕ್ರೀಮ್ ಬೇಕು
ಓ ಐಸ್ ಕ್ರೀಮ್ ಬೇಕಾ ಹ್ಮ ಕಲ್ಲಂಗಡಿ ನಿನಗಿಷ್ಟ ಅಲ್ಲ.
ಹ್ಮ ನಮ ಫೇವರೇಟ್ ಫ್ರೂಟ್.
ಹ್ಮ ಹಣ್ಣುಗಳು ಇರುತ್ತೆ ಹಣ್ಣಗಳು ಇರುತ್ತೆ ಎಲ್ಲಾ ಹೆಚ್ಚಿ ಇಟ್ಟಿರ್ತಾರೆ.
ಹ್ಮ.
ಕತ್ತರ್ಸಿ ಇಟ್ಟಿರ್ತಾರೆ ಎಲ್ಲಾ ಕೊಡಸತೀನಿ.
ಹ್ಮ ಏನಂದ್ರೆ ಒಂದು ಜಾತ್ರೆಗ ಹೋದಾಗ ಮಳೆ ಬಂದ್ರೆ ಅದೊಂದ ಒಂದ್ಸರಿ ನಂಗ ಹಂಗೆ ಆಗಿತ್ತು.
ಅಯ್ಯೋ ಇವಾಗ ಬೇಸಿಗೆ ಅಲ್ವಾ ಮಳೆ ಬರಲ್ಲ ನೀನ ಆರಾಮಾಗ ಬಾ.
ನಮ ಕಡೆ ಇವಾಗ ಸ್ವಲ ಬೇಸಿಗೆ ಆಗ್ಲೇ ಆಗೋಗ್ತಿದಲ್ಲ ಬರ್ತಾ ಇದೆ ಒಂದೊಂದ್ಸರಿ ಮಳೆ
ಆ ನೀನ ಎನು ಇದು ಮಾಡ್ಕೊಬೇಡ ಯೋಚನೆ ಮಾಡ್ಬೇಡ ನಾನ ಕರ್ಕೊಂಡ ಹೋಗ್ತೀನಿ ಎಲ್ಲಾ ಏನ್ ಗೊತ್ತಾ ಹತ್ರನೇ ಇರೋದು.
ಅತ್ರನೇನಾ
ತ್ರನೇ ಬೇಗನೆ ಹೋಗ ಬರ್ಬೋದು.
ಹ್ಮ ನಮ್ ಕಡೆ ದೂರ ನಾ ಮಳೆ ಬಂದ್ಬಿಟ್ಟಿತ್ತು ಒಂದ್ಸರಿ ನಾನ್ ಜಾತ್
ಹ್ಮ ಮತ್ತೆ ನಿಂಗ ನಾನ ದಿನಲು ಕರ್ಕೊಂಡ ಹೋಗ್ತೀನಿ.
ಹ್ಮ.
ಹ್ಮ ಮತ್ತೆ ನೀನ ಏನೇನೋ ಕೇಳ್ದಲ್ಲ ಅದೆಲ್ಲಾ ಕೊಡಸಸ್ತೀನಿ.
ಹ್ಮ.
ಯಕ್ಷಗಾನ ಬಗ್ಗೆ ಗೊತ್ತ ನಿನಗೆ
ನಂಗ ಗೊತ್ತಿಲ್ಲ ಏನದು.
ಏ ನಮ್ಮ ಹತ್ರ ಅದೆಲ್ಲಾ ವೇಷ ಎಲ್ಲಾ ಹಾಕೊಂತಾರೆ ಅವ ರೇಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂತಾರೆ ಮಾಡ್ಕೊಂಡು ನೃತ್ಯ ಮುೃತ್ಯ ಮಾಡ್ತಾರೆ ಸಂಜೆ ಎಲ್ರೂ ನೋಡ್ತೀವಿ.
ಹೌದಾ.
ತ್ರ ಎಲ್ಲಾ ಮಾಡ್ತರ್ತಾರ ನೃತ್ಯ ಮಾಡ್ತರ್ತಾರೆ ವೇಷ ಎಲ್ಲ ಹಾಕೊಂಡು ನಾವು ದೂರ ನಿಂತ ಕೊಂಡ್ ನೋಡೋದು ಹತ್ರಕ್ಕ ಹೋಗಕ್ಕೂ ಭಯ ಜಾಸ್ತಿ ಜನ ನಿನ್
ಹ್ಮ ಜಾತ್ರೆಲ್ಲಿ ಚಿಕ್ಕ ಮಕ್ಳೆಲ್ಲ ಎಲ್ಲ ಕಳ್ದೋದ್ರೆ ಕಷ್ಟ ಆಗ್ಬಿಡುತ್ತೆ ಚಿಕ್ಕ ಮಕ್ಳ ಜೊತೆ
ಪೂರ್ನ ಮಾತ್ರ ಕೆಳಗಡನೆೇ ಬಿಡ್ಬಾರ್ದು.
ಹ್ಮ.
ಹಂಗಾಗಿ ಹ ಜಾಸ್ತಿ ಕಿ ಹುಷಾರಲ್ಲಿ ಇರ್ಬೇಕು.
ಹ್ಮ ಹ್ಮ.
ಹ್ಮ.
ಅದ
ಕರಿತೀನಿ ಬಾ ಬಿಡ್ಬೇಡ.
ಹ್ಮ ಹ್ಮ ತಪ್ಪದೆೇ ಬರ್ತೀನ ಪ
ಹ್ಮ ಮೋಜು ಮಸ್ತಿ ಎಲ್ಲಾ ಚೆನ್ನಾಗಿ ಸಂತೋಷವಾಗಿರಣ.
ಹ್ನ ಸರಿ ಫಸ್ಟೇ ಇನ್ನ ಹಿಂದೆ ತಿಂಗಳು ಹೋಗಿಲ್ಲ ಬೇಜಾರಾಗ್ತಿದೆ. ಅದ್ರಲ್ಲಿ ನೀನ ಬೇರೆ ಹ್ಮ. ಅದಕ್ಕೆ ಇವಾಗ ಬೇರ ನೀನ ಕರೀತಿದ್ದ ತಪ್ಪದೆೇ ಬರ್ತೀನಿ.
ಬಾ ಇವಾಗ ಹೆಂಗು ನಿಂದದು ಮುಗಿತೈತಲ್ಲಾ ಕಾಲೇಜು ಅದ ದೆ ಎಲ್ಲ ಮುಗತೈತಲ್ಲ. ರಜೆ ಇದ್ರೆ ಇನ್ನೂ ಖುಷಿನೇ ಬಿಡ. ಡು ನಿಂಗೂ ಏನು ಯೋಚನೆ ಇರಲ್ಲ.
ಹ್ನು
ಮತ್ತೆ ಕೇಳು ಮನೆ ಕಡೆ ಎಲ್ಲಾ ಕೇಳಿ ಬಾ ಎಲ್ಲಾ ಚೆನ್ನಾಗಿದ್ದೀರಾ.
ಹ್ಮ ಹು ಎಲ್ಲಾ ಚೆನ್ನಾಗಿದ್ದೀವಿ ಮನೆ ಕಡೆ ಅಪ್ಪ ಅಮ್ಮನ ಕೇಳಿ
ಹಾ ನನಗೆ ತಿಳಿಸಾಯ್ತಾ ಹ್ಮೂ ನಮ್ಮನೆಲು ಎಲ್ಲಾ ಸಂತೋಷವಾಗ್ತಾರೆ ನಿ ನೀನ್ ಬರೋದ್ ಕೇಳಿದ್ರೆ ಖುಷಿ ಪಡ್ತಾರೆ
ಹ್ಮ್
ಹ್ಮ್ ಕಾಯ್ತಿರ್ತೀನಿ ಬಾ ಆಯ್ತಾ ನೀನ್ ಬಂದ್ರೆ ಆರಾಮಾಗಿ ಎಂದ್ ಖುಷಿ ಪಡ್ಬೋದು ಎಲ್ಲಾರು ಹ್ಮ್ ಸರೆ ಸರೆ
ಹ್ಮು ಸರ್